ಹಲೋ ಅದೇ ಏನ್ ಹೇಳದೆ
ಅದೇ ಬುಕ್ತು ಹೇಳಿ ಹೋಗಲು ಕಾರಣವೇನು ಹಾ ಬುಕ್ಸ್ತೋ
ಅದೇ ಆತರ ಓದಿದ್ರೆ ಅವ ಸ್ವಲ್ಪ ಪದಗಳು ಗೊತ್ತಾದ್ರ ಜೋಡ್ಸ್ಬೋದು
ಗೆ ಏನ್ ಗೊತ್ತಾ ಆಕ್ಚುಲಿ ಆನ್ಲೈನ್ ಆನ್ಲೈನ್ಲಿ ಪರ್ಚೇಸ್ ಮಾಡ್ಬಾರ್ದು
ಹ್ಮ್
ನಾನು ಆನ್ಲೈನ್ಲ್ಲೇ ಪರ್ಚೇಸ್ ಮಾಡಿದ್ದು ಆಲ ಸ್ವಲ್ಪ ಎಲ್ಲ ಕಿತ್ತೋಗ್ಬಿಟ್ಟೈತೆ
ಹ್ಮ್ ಹೌದು ನಾನ್ ಯಾಕತಿ ವಿಜಯನಗರದಲ್ಲಿ ಉುಡ್ಕೊ ಬಂದು ಸಿಕ್ಕೂರ ತಗಳ ಅಂತಿದ್ದೆ
ಏ ಇಲ್ಲಿ ಇದೆ ಅಲ್ಲೊಂದು ಸಿಗುತ್ತಲ್ಲ ಬುಕ್ ಸ್ಟೋರ್ ಅಲ್ಲಿ
ಹ್ಮ್ ಬರ್ಬೇಕು ತಗೋಬೇಕು ನೀನು ಬರುತ್ತಿದೆಯಲ್ಲ ಆಗ ತೆಗಣ ಬಿಡು
ಯಾ ಇದು ಅರವಿಂದ್ ಬುಕ್ ಸ್ಟೋರ್ ಅ ಅಲ್ಲಿ ಇದೆ ಅಲ್ಲಿ ಬಟ್ ಏನ್ ಗೊತ್ತಾ ಆನ್ಲೈನ್ಗಿಂತ ಅಲ್ಲೇ ಕಮ್ಮಿ ಬಜೆಟು ನಾನ್ ಇಲ್ಲಿ ಇದ ಊರ್ಲಿದಾಗ ತಕೊಂಡಿದ್ದೆ ಏನೋ ನಲ್ಲೇ ಇದ್ರೆ ನಲ್ ಕಮ್ಮಿ ರೇಟ್ ಅಂದಿರೆ ಅಲ್ಲೇ
ಅದೇ ನೀನ್ ಬರ್ತಿದ್ದ ಅಲ್ಲ ಆ ಟೈಮ್ಗ ಅದ್ರೆ ನೀನ್ ಫ್ರೀ ಇದ್ರೆ ನೀನ್ ಸಿಗ್ಬೇಕಂತ ಏನಿಲ್ಲ ಓದು
ಹ್ಮ್
ನೋಡದು
ಹ್ಮ್ ಬಿಡು ಸರಿ ಆಯ್ತು ಹೂ ನೋಡೋಣ
ಇರು ಹಂಗೆ ಫೋನ್ ಬತ್ತೈತೆ ಕಟ್ ಮಾಡ್ಬೇಡ
ಹ್ಮ್
ಹಲೋ
ಹಾ ಹೇಳ್ ಹೇಳು
ಅದೇ ನೀನ್ ಬಂದು ನಿನ್ ಫ್ರೀ ಇದ್ರೆ ತಗೋದಿಲ್ಲ ನಾನೇ ತಗೋತೀನ
ಹಾ ನೋಡ್ ಕೊತನಿ ಕಂಪ್ಲೀಟ್ ಆದ್ರೆ ನಾನೇ ನಂದೇ ಕೊಡ್ತೀನಿ ಅದೇ ಏನ್ ಗೊತ್ತಾ ಶೀಟ್ಸ್ ಎಲ್ಲ ಸ್ವಲ್ಪ ಕಿತ್ತೋಗ್ಬಿಟ್ಟೈತೆ
ಹ್ಮ್
ಅದೇಏನ್ ಗೊತ್ತ ತಕ್ಕೊಂಡ್ ಒಂದ್ ವಾರಕ್ಕೆ ಎಲ್ಲ ಇದಾಗಬಿಡ್ತು ಇನ್ನು ಸ್ವಲ್ಪ ಓದಿದ್ದೀನಿ ಇನ್ನೊಂದ್ ಸ್ವಲ್ಪ ಆಯ್ತು
ಟೈಮ್ ಇದ್ರೆ ಓದ್ ಕಂಪ್ಲೇಟ್ ಮಾಡ್ಬಿಟ್ಟು ಆಕ್ಚುಲಿ ಅವರ್ದು ಚೆನ್ನಾಗಿದ್ದೀರಾ ರವಿ ಬೆಳಗೆ ಅವರ್ದು
ಹೌದು ಇದೆ ಅಂತ ಅಲ್ಲ ಎಲ್ಲಾ ಚೆನ್ನಾಗಿ ಬರೆದಿರುವುದು ಬುಕ್ಸ್
ಹ್ಮ್‌ ಅದೇ ಇದೆ ಅಂತಲ್ಲ ಅವರದು ಚೆನ್ನಾಗಿರುತ್ತೆ ಯಾವ ಯಾವ ಬರ್ತಿದ್ದಾರೋ
ಹ್ಮ್ ಏನು ಗೊತ್ತಾ ಅವರು ಬರೆದಿರೋದ್ದೆಲ್ಲ ಬುಕ್ ಸೆಲೆಕ್ಟ್ ಅಂತ ರಿಯಲ್ ಅದನ್ನು ಸ್ವಲ್ಪ ಬಾರ್ಡ್ಡಿಯ ಇದು ಅನ್ಸಾರ್ ಮಾಡಬಹುದು ಅಷ್ಟೇ ಆ ದಿನಗಳು ಯಾವ ಯಾವ ಐತಲ ಇದು ಇನ್ನೊಂದು ಆಗಲಿ ಇನ್ನು ಎರಡು ಬುಕ್ಸ್ ಓದಬೇಕು ಅನ್ಕೊಂಡಿದ್ದೀನಿ ಹ್ಮ
ಮೇಡಂ ನಾಮ್ ಅಕ್ಕ ನಮ್ಮಕ್ಕ ಸ್ಟೇಷನ್ ನಮ್ಮಕ್ಕನ ಹತ್ರ ಇದ್ದಿ ಏನಂತೆ ಹ ಐತಿ ನನ್ನತ್ರನೂ
ಎ ಲೂಸು ಯಲ್ಲಾ ನಿಂದಂತೆ
ಆಕ್ಚುಲಿ ಏನ್ ಗೊತ್ತಾ ಅದು ವಿಜಯ್ನಗರ ನಾಮ್ ಸ್ಟೇಷನ್ ಸ್ಟೇಡಿಯಂ ಐತಲ ಲ್ಲೆ
ಹ್ಮ್
ಅಲಿ ನೇಣು ಹಾಕೊಂಡಿದ್ರು
ಹ್ಮ್
ಕಮ್ಮಿ ರೇಟ್ ನಂಟಿನೈ ರುಪೀಸ್ರುಪೀಸ್ ಮಾಡ್ತಾ ಇದ್ರು ಇದ್ರು
ಹ್ಮ್
ಯಾವಾಗ ಹೋಗಿದ್ವ ಅಲ್ಲಿ ಅಲ್ಲಿ ತಗೊಂಡಿದ್ದು ಯಲ್ಲಾ ಪರ್ಚೇಸ್ ಮಾಡ್ಕೊಂಡಿದ್ದೆ
ಸೀಕ್ರೆಟ್
ಸೀಕ್ರೆಟ್ ಫೈವ್ ಹಂಡ್ರೆಡ್ ಇರ್ಬೇಕು ಅಂದೆ
ಇಲ್ಲ ಅಲ್ಲಿ ಆಕ್ಚುಲಿ ಮೇಳದಲ್ಲಿ ಕಾಸ್ಟ್ ಕಮ್ಮಿ ಮಾಡ್ತಾ ಇದ್ದಿದ್ದು
ಹ್ಮ್
ನಾವು ನಾವು ಎಲ್ಲ ಎಲ್ಲಾಷ್ಟು ಬೇರೆ ಸ್ಟೇಟಸ್ವರು ಬಂದು ಮಾಡುತ್ತಿದ್ದೇವೆ ಅಲ್ಲಿ
ಹ್
ಅಲ್ಲಿ ತಗೊಂಡಿದ್ದು ನಾನು
ಯಲ್ಲಿ ಇದಾ ವಿಧಾನಸೌಧದಲ್ಲಿ ಸ್ವಲ್ಪ ಮೇಳ ಹ್ಮ್ ಹ್ಮ್ ಹ್ಮ್ ಇನ್ನೊಬ್ಬ ಯಾರು
ಇದು
ಹ ಹ ಸರಿ ಸರಿ ಕಮ್ಯುನಿಕೇಶನ್ದು
ಇನ್ನೊಂದು ಕಮ್ಯುನಿಕೇಶನ್ದು ಆಮೇಲೆ ಕಾನ್ಶಿಯಸ್ ಅದರದು ಮೂರು ಬುಕ್ ತೆಗೆದಿದ್ದೇನೆ ಅದನ್ನು ಇನ್ನ ಓದಿಲ್ಲ
ನಾನು ಅದೇ
ಪ್ರೈಸ್ ಕಮ್ ಪ್ರೈಸ್ ಕಮ್ ಇತ್ತು ಪ್ರೈಸ್ ಕಮ್ಮಿ ಇತ್ತು ಅಂದು ಬಿಟ್ಟು ತೆಗೆದಿಟ್ಟಿದ್ದು ನಾನು ಆಮೇಲೆ ರೆಡ್ ಜಾಸ್ತಿ ಆದ್ರೆ ಗೊತ್ತಲ್ಲ
ತಗನ್ ಬಿಟ್ಟಿದ್ದು
ಒಳ್ಳೆ ಕೆಲಸ ಮಾಡಿದೆ ಹಂಗೆ ಇರುವ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಹತ್ಯೆ ಸೆಕೆಂಡು
ಸರಿ ಈಗ ಯಾಕ್ ಬಂದಿದ್ದು ನನ್ನನ್ನ ಟಾಸ್ ಕಂಪ್ಲೇಂಟ್ ಮಾಡಿಕೊಂಡು ಬರ್ತೀನಿ ಎದ್ದೋಗೋ ಚಿನ್ನ ಇಲ್ಲಿ ಕೂತ್ಕೋ ಬೇಡ ಕುಂತ್ಕೊಂತಿರೋದೆ ನನ್ ಮಂಚದ ಮೇಲೆ ನಂದು ಇದಾಯಿತು ಸ್ವಲ್ಪ ಹೊತ್ತು ಇನ್ನೂ ಹೋಗು
ಹಲೋ
ನಾನ ನನ್ನ ತಮ್ಮನ ಜೊತೆ ಜಗಳ ಆಡುತ್ತಿದ್
ಬೆಳಗ್ಗೆಯಿಂದ ಅದ್ಯಾಗ್ಬಿಟ್ಟಿದೆ ಎದಕ್ಕೆ ಬಂದಿದ್ದಾನೆ ಜಗಳ ಮಾಡಕ್ಕೆ
ಹು ಆಡುತ್ತಿರಬೇಕು ಈಗ ಜಗಳ ಮುಂದೆ ನೀವು ಹೇಳುತ್ತಿದ್ದಾರೆ ಒಬ್ಬರಿಗೊಬ್ರು
ಹ್ಮ್ ಆಯ್ತು ಕುತ್ಕೊಳ್ಳಲೆ ಹೇಳೋ
ನಂದ ಆಯ್ತು ಏನದು ಬುಕ್ಸ್ ಕೇಳುತ್ತಿದ್ದಲ್ಲ ಅದೇ ನಾನು ಸೀಕ್ರೆಟ್ ಮತ್ತೆ ಇದೊ
ಏ! ಆಕ್ಚುಲಿ ನನ್ನತ್ರನೇ ಐತೆ ಬುಕ್ಕು ಭಟ್ಟ ನನ್ನ ಅದ್ನ ಮುಟ್ಟಿಲ್ಲ ಮುಟ್ಟಿಲ್ಲ ಇನ್ನು ಓದಿಲ್ಲ ಸೀಕ್ರೆಟು
ಹ್ಮ್
ಇವ್ರುದು ರವಿ ಅವರದು ಮಾತ್ರ ಅರ್ಧ ಓದಿದ್ದೇನೆ ಇನ್ನು ಸ್ವಲ್ಪ ಐತೆ
ಹ್ಮ್ ಬಟ್ ಆಕ್ಚುಲಿ ಅದ ಸೀಕ್ರೆಟ್ ಓದಿದರೆ ಒಂದ್ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆದಂತದು ಅದನ್ನ ಓದೋಕೆ ಸ್ಟಾರ್ಟ್ ಮಾಡು ನೀನು ಒನ್ ಆಫ್ ಆನ್ ಅವರ್ ಓದು ಡೈಲಿ
ನಾನು ಒಂದು ಕಮ್ಯುನಿಕೇಷನ್ ಅದು ಮತ್ತು ಇದನ್ನ ಮುಗಿಸಬೇಕು ಅದನ್ನು ಮುಗಿಸಿದ ಮೇಲೆ ಆಮೇಲೆ ಓದ್ತೀನಿ ಇದನ್ನ ಅದೊಂದೇ ಐತೆ ಇನ್ನೊಂದು ಯಾವುದು ಫ್ರೆಂಡ್ಶಿಪ್ ದು ಫ್ರೆಂಡ್ ಶಿಪ್ ದು ಒಂದು ಅಯ್ತೆ ಚೆನ್ನಾಗಿ ಅವರು ಫ್ರೆಂಡ್ಸ್ ಅವರು ಎಂಗ್ ಕನ್ವರ್ಸೇಷನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ತರೆ ಇಂಗ್ಲಿಷ್ ದು ಅದೆಲ್ಲಾ ಐತೆ ಅದಾ ದ್ ಫಸ್ಟ್ ಇವೆರಡು ಕಂಪ್ಲೀಟ್ ಮಾಡಿ ಆಮೇಲೆ ಅದು
ಹ್ಮ್ ಸರಿ ಸರಿ ಓದು, ಬಟ್ ಅದು ಸೀಕ್ರೆಟಾಗ್ ಒಂದ್ ಸತಿ ಅಂದ್ರೆ ಏನೇ ಓದಿದರೂವೇ ಬಟ್ ನಾವೇ ಚೇಂಜ್ ಮಾಡ್ಕೋಬೇಕು ಏನಂದ್ರು ನಮ್ಮಲ್ಲೇ ಇರೋದು ಅದು ಬಟ್ ಅದು ಮೋಟ ಮೋಟಿವೇಶನ್ ಮಾಡುವಂತದ್ದು ಸೀಕ್ರೆಟ್ ಏನಾದ್ರು ನಾನು ಯಾವುದು ಅದು ಜಾವಾ ಕೋರ್ಸ್ ಹೊಯ್ತಿದ್ನಲ್ವಾ
ಹಾ
ಯಾರೋ ನನ್ ರೆಫರ್ ಮಾಡಿದ್ರು ಓದು ಅಂತ
ಹಾಹಾ! ಹೌದಾ, ಹಾ ಅದು ಒಂದು ಕನ್ನಡದೋ ಐತೆ ಇಂಗ್ಲಿಷ್ದು ಐತೆ
ಹ್ಮ್
ಅದೇನೋ ಹಾಲ್
ಕುಹೂ! ನಾನು ನೋಡಮ್ ಇಂಗ್ಲಿಷೇ ಓದಕ್ ಸ್ಟಾರ್ಟ್ ಮಾಡ್ತೀನಿ
ನೀನು ಇಂಗ್ಲಿಷಾದ್ರು ಸ್ಟಾರ್ಟ್ ಮಾಡು ಬಂದ್ಬಿಡುತ್ತದೆ ಕಮ್ಯುನಿಕೇಷನ್ ಬಟ ಒಂದೊಂದು ಅರ್ಥ ಮಾಡ್ಕೋಬೇಕು
ಬರದು ಬರದು ಪೆನ್ಸಿಲ್ ಇಟ್ಕೋಬೇಕು
ಆಹಾ ನೀವು ಒತ್ತಿಯಲ್ಲ--ಇಂಗ್ಲಿಷ್ ಮೀನಿಂಗ್ ಗೊತ್ತಿಲ್ಲ ಆಗ ಅದನ್ನು ಸರ್ಚ್ ಮಾಡೋದು ಅದರ ಮೀನಿಂಗ್ ಅಲ್ಲಿ ಬರ್ಕೋ ಅಪ್ಪ
ಟ್ರಾನ್ಸಾಕ್ಷನ್
ಅವಾಗವಾಗ ಇದರ ಮೀನಿಂಗ್ ಇದು ಅಂತ ಗೊತ್ತಾಗುತ್ತೆ
ಅದಾ ಹೇಳಿದ್ದು ಕೊಟ್ರೆ ಕೊಡು ಆ ಬುಕ್ಸ್ ಇಲ್ಲ ತಗೊಳೋಣ ಆಮೇಲೆ
ನೋಡ್ತೀನಿ ಬಿಡಿ ಹೇಳ್ತೀನಿ
ಕೊಡಬೇಕಂತೆನಿಲ್ಲ ನೀನು ಹೋದಂಗ್ ಇದ್ರೆ ಓದು ನಾನದನ್ನ ತಗೊಂಡ್ ಬೇಕಂತ ಅಂದುಕೊಂಡಿದ್ದೇನೆ
ನಂದು ಕಂಪ್ಲೀಟ್ ಆದರೆ ನಾನೇ ಕೊಡ್ತೀನಿ ಇರಪ್ಪ
ಖುಷಿನೇ--ತಗೊಂಡಿಲ್ಲ ಅಂದ್ರು ಖುಷಿನೇ
ಕಂಪ್ಲೀಟ್ ಆದ್ಮೇಲೆ ಒಂದ್ ಸ್ವಲ್ಪ ಐತೆ
ಹೂ
ಅರ್ಧ ಒದೆ ಪಪ್ಪಾ ಚೆನ್ನಾಗಿತ್ತಂತೆ ಎಮೋಷನಲ್
ಅದು ಒಂದು ರಿಲ್ಸ್ ಟ್ರೆಂಡ್ ಆಗಿದೆ ಗೊತ್ತಾ ಇದರ ಜೊತೆ ಒಂದು ಕವನ ಬರೆದಿಲ್ಲ ಅವನು ಹುಡುಗಿ
ಅದು ಆಮೇಲೆ ಬರೋದು ಇನ್ನೂ ಓದಿಲ್ಲ ನಾನು
ಏ ಅದು--ಬುಕ್ಸಲ್ಲಿದೆ ಅಂತಲ್ಲ
ತುಂಬಾ ಆಯ್ತೆ ಇಲ್ಲಿ
ನನ್ ಕನಸಲ್ಲೂ ಏನೇ ಏನಾಯ್ತಲ್ಲ ಡೈಲಾಗ್ ಟ್ರೋಲ್ ಆಯ್ತಲ್ಲ ಅದು ಇನ್ಸ್ಟಾಗ್ರಾಮ್ ಅಲ್ಲಿ
ಅಲ್ಲಲ್ಲ ಈ ಬುಕ್
ಅದೇನು ಆಯ್ತು ಡೈಲಾಗ್ಗಳಲ್ಲಿ
ಆಹಾ
ತವಲಿ
ಅದಕ್ಕೆ ಹೇಳೋದು ನೀನು ಮಾಡ್ಬಿಟ್ಟು ಕಲಿಸು ಅಲ್ಲಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಕೊಂತ
ಸರಿ ಸರಿ ಕಳಿಸುತ್ತೇನೆ
ಹಾಹಾ
ಅದು ಕಳಿಸ್ತೀನಿ ಆಮೇಲೆ--ಎಡಿಟ್ ನೀನೇ ಮಾಡ್ಕೋಬೇಕು
ಏನ್ ಎಡಿಟ್ ಮಾಡಿದ್ದಿ
ಅಂದ್ರೆ--ಅದು ಹಾಕು ಬೇಕು ಸ್ಟೋರಿಗೆಲ್ಲ ಡೀಟೇಲ್ ಕೇಳುತ್ತೆ ಸಾಂಗ್ ಇನ್ನೆಲ್ಲ
ಸಾಂಗ್ ಇನ್ ಎಲ್ಲ ಏನು ಬೇಡಪ್ಪ--ಅದಕ್ಕೆ ಅಂದೆ ಆ ಲಿರಿಕ್ಸ್ ಗೆ ಏನಾದರೂ ಸೂಟ್ ಹಾಗಿದ್ದರೆ ಹಾಕಬಹುದು ಇಲ್ಲಾಂದ್ರೆ ಏನು ಗೊತ್ತಾ ಅದೇ, ಅದೇ ಒಂದು ಇರುತ್ತೆ ಇದೆ ಒಂದು ಇರುತ್ತೆ ಅದಕ್ಕೆ
ಡಿಸ್ಕಸ್ ಮಾಡೋಣ
ಫಸ್ಟ್ ನೀನು ಸ್ಟಾರ್ಟ್ ಮಾಡು ಮಾಡೋಕೆ
ಹೇಳೋ ಒಂದು ಹಿಂಟ್ ಕೊಟ್ಟಿದ್ದೇನೆ ಆಲ್ರೆಡಿ ಈಗ ಮಾಡ್ಕೋಬೇಡ ಒಂದು ವಾರದ ರಿಸಲ್ಟ್ ಒಂದು ತಿಂಗಳ ಇಯರ್ ಇಯರ್ ಬೇಕು ಹೌದೇನೋ